ಹಲೋ ಎನ್ ನಡಿಸಿರ್ ಸರ್
ಏನಿಲ್ಲಾ ಕಾಲೇಜ್ ಹೋಗಿದ್ದೆ ಬಂದೆ
ರ್ತ ರಿ ಯಾವಗ ಬಂದಿ ಮುಗಿತಾ -ಮುಗಿತಾ
ಹ
ಯ ೀ ಚೂ ಮಳಿ ಬರ್ಸ್ಲಕ್ಕಾ ಅಲ್ಲ ಮಳೆ ಖರ್ಚು ತ್ತ ಅ ನನ್ನಾನ ಗೌ ಬ್ರ ಗ ತುಮ ಇಲ್ಲ ಕೂಡದ ಹೆರಿ ಒಬ ನಾದ್ೀ ಅರ ಇಲ್ಲ ಇಲ್ಲ ಪಡೋ ಬ ಓ ಕಾಯ ಇನ್ನಾ ಇರ್ಬೇಕು ಒಂದ್ ಐದಿನೈದ ದಿನಾ ಒಂದ್ ವಾರಾ ಇಲ್ಲ ಏರ್ ಮಾಡತ ಚಿಂತಏ ರ ಅಲ್ಲಲ್ಲ ಅ ಅಲ್ಲ್ರೆ ಕೆಸ ಹಏ ಯದರ ಹೋಗ್ೆ ನಾವು ನಾವ್ ಚೈಂತಪೂರ್ ನಮಗ ಹ ನಾಡ ಆಸರ್ ಉಂಟದ ಒಂದುೋಡಾಸ
ಹಲೋ,
ಅಲ್ಲ
ಮಾತಾಡೋಪ್ಪಾ ನೀನು ಈಕಡೆ ಹಂಗೆ
ಕಾಲೇಜಿಗೆ ಹೋಗಿ ಬಂದ್ಯಾ.
ಹಾ ಹೋಗಿ ಬಂದೆ
ಹ್ಮ್ ಹ್ಮ್
ಮತ್ತ ಆಸಾಯ
ಹಾ
ಅಚ್ಚ ಕಟ್ಟೆ ಅದ ಫೀಸ್ ಸಿನ್ ಮಾಡಲ್ಲ ಮಗ ಸರ್.
ಹೇಗಿದ್ದಾನೆ ನಿಮ್ಮ ಅಪ್ಪ.
ಐದು ಸಾವಿರ ಹಾಕಣ್ಣ
ಮತ್ತೆ ಕಿಸ್ತ್ ಕಟ್ಟಕ್ ಹೋಗಿದೆ
ಇಲ್ಲ ಅಂತ ತಕೊಂಡ್ರ ಸಮೇಶ್ವರ್ ಹಾಕಿದ.
ಹ್ಮ್
ಕಟ್ಬೇಕಿಲ್ಲ ಇಸ್ಕೊಂಡು.
ಕಟ್ಟಿಗಳು ಅದು ಅಡ್ತ ಕಾಲ ಕಟ್ಟನ ಹೊಸಲಕ್ಕೆ.
ಅಲ್ಲ ಸುಮ್ ಹತ್ತು ಸಾವಿರ ಅಲ್ಲಿ ಸೋಕ್ ಇಲ್ಲಿ ಅಪ್ಪಮ್ಮ ಬೆಲ್ಲಿ ಹುಡುಗರು ಬೆಲ್ಲಿ ಹಾಕಿ ಸೋಬೇಕುಪ್ಪ.
ನಡಸ್ತ್ರ ನಿಂದ್ರೀತರ
ಊಟ ಮಾಡಲ ನೀನಾ. ಆಯ್ತ್ ಮಾಡಿ ಆರಾಮ್ ಇಲ್ಲಿ ಕುತಾರ. ಮನಗೆ ಉಣೋದಪ್ಪ ಬರದು ಹೊರಗೆ. ಮನೆಗ್ ಹೋಗ. ಅಲ್ಲ.
ಹಾ
ಹ್ಮ್ ಹ್ಮ್ ಹ್ಮ್ ಪ್ರತಿ ಕಲ್ಯಾಣನ.
ಎಲ್ಲ
ಎನ್ ಹೆಸರು ಅಣ್ಣ ಫ್ರಂಟ್ ಎಲ್ಲಿ ನಾಂದಿ ಡ್ದಾಗನಲ್ಲ. ನಂದಿ ಹಾಲ್ ಅಂತ
ನಂದಿಹಾಲ್
ನಂದಿ ಹಾಲ್
ಹ್ಮ್ ಹ್ಮ್ ಒಂದ.
ಹೊಲಕ್ಕ.
ಹೋಗಿದ್ನ ನೀರ್ ಕಟ್ಟಕ ಕುಂತೀವಿ ನೀರ್ ಎಲ್ಲ ಹೋಳಕ್
ಯಾಕ.
ನೀರ್ಲ್ಲ ಯಾಕಂದ್ರೆ ಬಂದಾಗ್ಯ ಎಲ್ಲಾರ ಕಟ್ಲಾತ್ತಾರ.
ಹೌದ
ಹ ಏ ಒಿ ರೂಪಾಯಿ ಕಡಬೋಲ್ಲ
ಎಷ್ಟು ಇದವ್.
ಏನ್ಂತಯ್ದಿಲ್ಲತಯ್ದ್ರುೂಪ ಒಂದು ಇಪ್ಪತ್ತು ಸಾಲ ಆಕೆ. ್ಮ ಹ್ಮ್ ಮೊನ್ನೆ ಒಂದ್ ನಾಕ ಎಕರೆ ಕಟ್ಟಿವ ಇವತ್ತು ಒಂದ್ ಇಪ್ಪತ್ ಸಲ್ ತಗಿದಾವ ಒಂದ್ ವಾರ. ತದು ಪಿಚರ್ ಹ್ಮ್
ಹ್ಮ್ ಹ್ಮ್
ಹ್ಮ್ ಹ್ಮ್ ಅಂದ್ರೆ ಸರಿಲ್ಲ ಅಂಗ. ಒಗಳ ಹುಗಲ್ಲ ಅದೆಲ್ಲ ಮರ್ಯದ ಹುಗಳ ಆಯ್ತ ಆಯ್ತ್ ನಿನ್ ಉಗುಳು ನೀವು ಹುಗಳು ಮುಗಾಗಡಿ ಆಯ್ತ್ ಎಲ್. ಲ್ಲ ಹಗಳರುಗಳು ಇದಾಗ ಡಿಲ್ಲದ ಎದ್ರಕ್ಷಕ್ಲ್ಲ್ದೆ ಆಯ್ತು ಹೂಗಳಪಾ ಹಗಳು ಆಯ್ತು ಹುಗುಳು ವರ್ಸಕ್ ಸೊಪಿತ್ತದ್ರ ಬ್ಯಾಡ. ಲ್ಲ ಅಲ್ಲಡೆ ಈಗ ಕೊಡ್ತ.
ಹ್ಮ
ಇಲ್ಲಿ ಒಬ್ಬ ಆ ಗುಟ್ಕ ಹೋಗಳಕ್ ಕುಂತಲ್ ನೋಡ ಮಾತಾಡ್ತನ ಗು. ಫೋನ್ಗ ಉಗುಲ್ತಾರ್ ಅಂತೆ.... ಹಾ. ಅದಕ್ಕೆ ಫೋನ ಉಗುಳ್ ಬಡಪ್ಪ ನಮ್ ಫಾರಕ್ಸ್ ಸಿಡಸಿ. ಸಂಂತಳ ಕು ತುಂಬಳ ಯ ಕಡ್ಸತ ಅ
ಹ್ಮ್ ಹ್ಮ
ಹ ಯಕಡೆ ಹೋಗಲ್ಲ ಶಪ ಹಲೋ
ಹ್ಮ್
ಈವತ್ ಏನ್ ಚಿಕನ ವಜ್ಜಿ ವಾಡಿಬೇಕ್ ಏನ್.
ಎಲ್ಲಿಡ್ಡು ಹೋಮಾರ ಸಸ ಹೋಗ ಮಸರ್.
ಹ
ಮೊಸೊಂಡ ಮೊರ್ ನೋಡಬೇಕ ಮೊಸರ್.
ಹಾ ಹಾ ಒಂದು ನಾಲ್ಕ್ ಮಂದಿ ಯಾರ ಬಂದು. ರಿ ಕೊಡಿ ಒಂದ್ ರೌಂಡ್ ಹೊಡಿ ಏನಾಗಲ್ಲ. ನೀವಕಳ ಹೊಡಿಬೇಕ ಏನ್ ಆತದ.
ಹ್ಮ ಇಲ್ಲ ಇಲ್ಲ ನ್ ಯಾಕ್ ಆಗ್ಬರ್ಲ್ಲ.
ಕಡಕಲ್ಲ ತ ಹ್ಮ್ ಚನ್ನ ಬಿ
ರೆಡ್ಡರು ನಾವು ರರಡ್ಡ್ಯ್ರ ನಡಿತದ ರೆಡರು.
ಹಾ ವ
ನೀವ ಏನ್ ಹಡತರಿ ನೀವು ನೀನ್ ಹಡತಿ ನೀ್ಟ್ಟ ನಿಂತರಿ ನೀವು
ಇಷೇಕದ ಒಂದು ಹಿಂದಗಡಿಗೆ ಹರ್ಕೊಂಬಾಲೆ. ಹ ಬೆಳ್ಳಿ ಒಟ್ಟಿಗೆ ಅನ್ನ ತಿನ್ನೋದು ಯಾ ಬು ಎದರು ಬಿ ಅದಾ ಕುಂಬಳಕಾಯಿ, ಕುಂಬಳಕಾಯನೇ ಹಾಕ ಕುಂಬಳಕಾಯ ಎಲ್ಲ ಮಾಡಕೊಂಡು ಉಣಕ ಬ್ಯಾಡ ಅಂತಾದನು.
ಹ ಹ್ಮ ಹ್ಮ
ಒಳಗಿದ್ದು ತರತೀನಿ ಹದು ಆತ ಅಲ ಹಾ
ನಿನ್ೆಚ್ಚಲವ ಪ್ರಶಾ
ನಿನು ಹೆಚ್ಚಿಲ್ಲಾ ಪ್ರಸಗ
ಹ್ಮ ಮುಗ ಉಗ ಉಗುತ್ತೆ
ಅಲೋ ಆಯ್ತು ಪ್ರಷ ಹೆಚ್ಚಿಲ್ಲ ನಿನ್ನೆ ಹೆಚ್ಚಿದ್ದೆ ಕಿರಣಗ್ ಹಚ್ಚಿದೆ ಸಂತ್ಯಾಗ
ಹ್ಮ್,
ಅವನೆ ಹೆಚ್ಚಿದ್ದ
ಹ್ಮ್, ಹ್ಮ್
ಯಾ ಹಚ್ಚಿಲ್ಲಾಬುಟ್ಟ್ಟಿಲ್ಲಾ ಆಯ್ತ್ರೀ ಎಗರ್ಕೊಂಡ್ ಹೋದಂಗೆ ಇದ
ಅಲ್ಲ ಇಲ್ಲಲ್ಲ ಯಡಾಗ ಉು
ಆ
ಕೇಳ್ ತಗೋದ
ಕೇಳದಂದೆ
ಕೇಳಲ್ಲ- ಕೇಳಲ್ಲ
ಅದಾ ಮಾತಾಡಿದನ ಕೇಳದಿಲ್ಲೆನಂದು.
ಇಲ್ಲ ಇಲ್ಲ ಇಲ್ಲ ಚೆನ್ನಾಗಿ ಕೇಳಿದ ಅಂದ್ರ
ಹ್ಮ್, ನನ್ಗೇನ್ ಡೌಟ್
ಅಲ್ಲಲ್ಲ
ಐಷಾ
ಅಲ್ಲಾ ನೀರ ಉಗ್ಗಲತ್ತ್ನ ಲೇ ಅವ್ನೌನ ನೈ ಟೀ ಶರ್ಟ್ ತುಂಬ ತೋಸತ ಈ
ಕೆಲ್ಸ ಇಲ್ಲಾ ಲೇ ನಿತಿ
ಹ್ಮ್ ಹ್ಮ್ ಹ್ಮ್್ಮ್್ಮ್
ನೀರುಕಾಂತ ಕುಂತಾನ ಬಗಲಗಕುಂತ.
ಹ್ಮ್ ಹ್ಮ್ ಹ್ಮ್
ಹೆ
ಸುಮ್ ಆರಾಮ್ ಕಟ್ಟಿದ್ದ್ ಅಂದ್ರೆ ಪಾಡ್ ಆಯತಿತ್ ನೋಡ್ ನೀ ಆಕ್ ಮುಂಬೈಲ್ ಇಸ್ಕೊಂಡ ಎಲ್ಲ.
ಅವ್ ಬಿಡ್ಲೆಪ ಆಯ್ತಿ ಕಟ್ ಸರ್ ರೂಪಾಯಿ ಆಕ್ತಂದ್ರ ನೂಪ ಆಯತ ಆಗ್ತಾನ.
ಹಾಕಲ್ಲ ಮತ್ತ ನೀವ್ ಅಪ್ಪ ಬೆಲಿ ಇಷ್ಟು ಕೊಡಬೇಕ ಕ ಇಲೋ ನೀ ಕೊಡವಾಗಂದ್ರ. ಹಾ
ಅಲ್ಲೇ ಕೇಳಿದೆ ಹತ್ ಸಾವಿರ ರೂಪಾಯಿ ಹತ್ ಸರ ಕೇಳಿದೆ ಹತ್ ಸಾವಿ ನೋಡ್ಬೇಕಪ್ಪಾ ಅಂತ ಅಂದಲ್ಲ.
ಹಾ
ಮತ್ತ ಅಕಂತ ಒಂದ್ ಎ ಸ ಹತ್ ಮಾಡ ಒಂದ್ ಸಡತಂತಂತೆ
ಹ್ಮ್
ಆಯ್ತ ತಜ್ ಮಾಡ್ರ ನ ಕೊಡತ ಕೊಡತ ಒಂದ ವಾರಗಂತ ಅಂದ ನಮ್ಮಪ್ಪಾ ಆಯ್ತು ಅಂತ.
ಹ ಈಗ ಸಹಿ ಮಾಡಿದ್ದ ನಾನ.
ಹ್ಮ್
ಅವನು ಏನ್ ಕಡಿತತಿತ್ತಾಯತ್ ಅಂತನಿ ಸೈ ಮಾಡ. ನಡಿದ್ರ ಅಬ ಒಂದ್ ಹತ್ ಸಾವಿರಕ್ಕೆ ಕೊಡ್ಲಾರ ಆಕಡೆಓದ್ತಿದ್ದೈತೆ.
ತರಲ ಅಪ್ಪ ಕಾಲೇಜ್ ಹಂಗಗೆ ನಮ್ದೇ ಮಾಡತೆ.
ಹ್ಮ
ಮತ್ತ ಎಲ್ಲ ನಡತ ಬೇರೆ ಪ್ರಿನ್ಸಿಪಲ್ ಈ ಪ್ರಿನ್ಸಿಪಲ್ ಇದ ಈಗಳ ಅದಕ್ಕೆ ಮಾಡತಾರ.
ಕೊಡ್ತರಿ ಅಲ್ ಕೊಡ್ಲಾರ್ದ ಇರ್ತ್ರಿ.
ಹ್ಮ್
ಹ ರಮೇಶನಾ ಇದು ಯಾಪ ಅದು ಒನ್ ಹತ್ ನಿಮಿಷ ಮಾತಾಡ್ಬೇಕಿದ್ರ ಒಳಗ. ಹ್ಮ್ ಮಾತ ಹೇಳಿದ್ರೆ ಏಳು ಸಾವಿರ ರೂಪಾಯಿಗಾವ್ ಅ ಅದು ಎಂಟು ದನ್ದಾಗ ಆ. ತಕ್ಕ ಬಂದ್ ಅಕೌಂಟಿ ಡೈರೆಕ್ಟ್. ಹ ಅದಕ್ಕೆ ಕಟ್ ಮಾಡಲ್ಲಾಗಿ ನಿಲ್ಲದ್ರೆ ಇಷ್ಟತರ ಕಟ್ ಮಾಡಲಾರರ್ತ ಅದು.
ಹ್ಮ... ಹ್ಮ್.
ಅದಕ್ಕೆ ಕಟ್ ಮಾಡಲ್ಲಗನ್ ಅದು ಏ ಮಾಡ್ತಾ ಆತಿ ಇನ್ನೊಂದ್ ದಿವಸಕ್. ಹಲೋ...
ಹ್ಮ್
ಅಣ್ಣ ಹಚ್ತನ ತೋಗೋಣ ಮತ್ತ ಇಂದ ಗಡೆ ಹಚ್ತನ ಸ್ವಲ್ಪ್ ಒತ್ ಬಿಟ್ಟು.
ಆತ ತೊಗೊ.
ಈಗಯ್ ಐದಸಾವಿರ್.